ಸೆ
ಹಾಂ ನಮಸ್ತೆ
ಏನ್ ಮಾಡ್ ಚೆನ್ನಾಗಿದ್ದೀನಿ ನೀನ್ ಹೇಗಿದ್ದೀಯಾ
ನಾನು ಚೆನ್ನಾಗಿದ್ದೇನಿ ಏನ್ ಮಾಡ್ತಿದ್ದೆ
ಏನ್ ಮಾಡ್ತಾತಾ ಇದೀಯಾ
ಏನಲ್ಲ ಸುಮ್ಮೆ ಹಾಗೆ ಮಲಿಕೊಂಡ್ ನಿಮಗೆ ಕರೆ ಮಾಡಿದೆ ನಿದ್ದೆ ಬರ್ತಾ ಆತ ಈಗಾ
ಹ
ನನಗೆ ಒಂದು ಪ್ರಶ್ನೆ ಉಂಟಾಯ್ತು
ಹ್ಮ ಹೇಳ್ಬೇಕು
ನಿಮ್ಮನ್ನ ಕೇಳಬೇಕು ಅನ್ಕೊಳ್ಳೋದು ಮರ್ತು ಹೋಗುವುದು
ಹಾ ಇವಾಗ ಹೇಳಿ
ನಿನಗೆ ಹಳ್ಳಿ ಜೀವನ ಇಷ್ಟ ಅಥವಾ ನಗರ ಜೀವನ
ನನಗೆ ಹಳ್ಳಿ ಜೀವನ ತುಂಬಾ ಇಷ್ಟಾ
ಹೌದಾ
ಹಾ
ಯಾಕೆ ಹಳ್ಳಿ ಜೀವನ ಇಷ್ಟ ನಿಮ್ಗೆ ತುಂಬಾ
ಅಲ್ಲಿ ಶುದ್ಧ ಗಾಳಿ ಇರುತ್ತೆ
ಬೇರೆ ಏನು ಇಷ್ಟ ಮತ್ತೆ
ಸುತ್ತಮುತ್ತ ಹಸಿರು ತುಂಬಾ ಇರುತ್ತೆ
ನನಗೂ ಹಳ್ಳಿ ತುಂಬಾ ಇಷ್ಟಾ
ಹ್ಮ
ಆಮೇಲೆ ಹಳ್ಳಿಯ ಜನರು ಹೇಗೆ ಅಂದರೆ
ಹಾ
ಸ್ವಾರ್ಥ ಮನುಷ್ಯರು ಅಲ್ಲಾ
ಹೌದು
ಅವರಿಗೆ ಸ್ವಾರ್ಥ ಇರುವುದಿಲ್ಲಾ
ಹಾ
ಆದರೆ ನಗರದ ಮನುಷ್ಯರಿಗೆ ಸ್ವಾರ್ಥ ಜಾಸ್ತಿ
ಹ ಹೌದು
ಹ್ಮ್ ಹ್ಮ್ ನಾನು ಅದನ್ನ ಗಮನಿಸಿದ್ದೇನೆ
ಹಳ್ಳಿಯ ಜನರು ಪರಸ್ಪರ ಸಹಾಯ ಮಾಡ್ಕೊತಾರೆ
ಹೌದು ಎಲ್ಲರೂ ಒಬ್ಬರನ್ನು ಒಬ್ಬರು ಚೆನ್ನಾಗಿ ತಿಳಿದುಕೊಂಡಿರುತ್ತಾರೆ ಮತ್ತೆ ಒಬ್ ಅವರು ಸಂಬಂಧಿಕ ಆಗಿಲ್ಲ ಅಂದರು ಹಳ್ಳಿಯ ಜನರು ಹೇಗೆ ಅಂದರೆ ಸಮಂಧಿಕರಾಗಿ ನೋಡಿಕೊಳ್ಳು ತಾರೆ ಹ್ಮ್ ಸಂಬಂಧಿಕರಾಗಿ ಇರುತ್ತಾರೆ ಆದರೆ ನಗರ ಜೀವನದಲ್ಲಿ ಅವನ ಕೆಲಸ ಅವನೇ ಪಕ್ಕದ ಮನೆಯವನ ಕೆಲಸ ಪಕ್ಕನ ಮನೆಯವದು ನನ್ನ ಕೆಲಸ ನನ್ನದು ಅಂತ ಹೇಳ್ತಾರೆ
ಹೌದು ಎಲ್ಲರೂ ಒಬ್ಬರನ್ನ ಒಬ್ಬರು ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಹಳ್ಳಿಯಲ್ಲಿ
ಹೌದು
ನಗರ ಜೀವನದಲ್ಲಿ ಏನು ಒಳ್ಳೆಯದ ಅನ್ಸುತ್ತೆ ನಿಮ್ಗೆ
ಅಲ್ಲಿ ಹೆಚ್ಚು ಕೆಲಸಕ್ಕೆ ಅವಕಾಶ ಇರುತ್ತದೆ ಅಷ್ಟೆ ಬಿಟ್ಟರೆ ಇನ್ನೇನು ಇರುವುದಿಲ್ಲ ನಗರ ಜೀವನದಲ್ಲಿ
ಹೌದು
ಹ್ಮ್ ಮತ್ತೆ ಇನ್ನೊಂದು ಕಾಲೇಜ್ ಚ್ಚು ಮತ್ತೆ ಆಸ್ಪತ್ರೆ ಸುಲಭವಾಗಿ ಸಿಗುತ್ತೆ
ಹೌದು ನಾನು ಅದೇ ಹೇಳಕ್ ಬಂದೆ.
ಹಾಗೆ.
ಹ್ಮ್
ಮತ್ತೆ
ಹ್ಮ
ಅಂಗಡಿಗಳುಗಳು ತುಂಬಾ ಇರುತ್ತವೆ ಅಂಗಡಿಗುಳು.
ಅಂಗಡಿಗಳು ಮಾಲ್ಗಳು.
ಹೌದು
ನಗರದಲ್ಲಿ ವಾಹನ ದತ್ತಣೆ ಹೆಚ್ಚು.
ಹೌದು. ಶಬ್ದ ಕೂಡ ಹೆಚ್ಚು ಇರುತ್ತದೆ ನಮ್ಮ ಹಳ್ಳಿಯದಲ್ಲಿ.
ಹ್ಮ್
ಶಾಂತವಾಗಿರುತ್ತದೆ ವಾತಾವರಣ ಎಲ್ಲ.
ಹೌದು ಬೆಳಗ್ಗೆ ಹಕ್ಕಿಗಳ ಕೂಗು ಕೇಳಬಹುದು.
ಹ್ಮ್ ಅದು ತುಂಬಾ ಸಂತೋಷ ಕೊಡುತ್ತೆ ನನಗೆ ಬೆಳಿಗ್ಗೆ ಎದ್ದಿದ್ ತಕ್ಷ ನ ಹಕ್ಕಿ
ನಾನು ಈ ನಗರದಲ್ಲಿ ಹಕ್ಕಿಗಳನ್ನೇ ನೋಡಿಲ್ಲ ಗೊತ್ತಾ.
ಹೌದಾ.
ಹ್ಮ್ ಅಕ್ಕಿನ್ ಹಕ್ಕಿ ಅನ್ನೋದಕ್ಕಿಂತ ಗುಬ್ಬಿಗಳ್ನ ನೋಡಿಲ್ಲ.
ಹೌದಾ ನಿಮಗೆ ಗುಬ್ಬಿಗಳು ತುಂಬ ಇಷ್ಟವ.
ಹೌದು ಯಾಕಂದ್ರೆ ಅವ್ ಪುಟ್ ಪುಟಾಣಿ ಆಗಿರುತ್ತಲ್ಲ.
ಹೌದಾ.
ಹ್ಮ್
ಹ್ಮ್ ಹಾಗೆ ಹಳ್ಳಿಯ ರೈತರು ತುಂಬಾ
ಹ್ಮ್
ಪರಿಶ್ರಮ ಮಾಡುತ್ತಾರೆ.
ಹೌದು ಅವರಿಂದ ನಮಗೆ ಆಹಾರ ಸಿಗುತ್ತೆ.
ಹೌದು ಆದರೆ.
ಹ್ಮ್
ನಗರದಲ್ಲಿ ಕೆಲಸ.
ಹ್ಮ್
ಅವಕಾಶ ಹೆಚ್ಚು ಇರುತ್ತದೆ ಅಲ್ವ.
ಹೌದು ಹಳ್ಳಿಯಲ್ಲಿ ಪ್ರಕೃತಿ ಜೊತೆ ಬದುಕಬಹುದು.
ಎರಡು. ಎರಡು ಜಾಗಗಳು ಒಳ್ಳೆಯ ವಿಷಯಗಳು ಇವೆ.
ಹೌದು ನಮಗೆ ಯಾವುದು ಇಷ್ಟ ಅದನ್ನು ಆಯ್ಕೆ ಮಾಡಬಹುದು.
ನಾವ್ ಎಲ್ಲಿ ಇದ್ದರೂ ಸ್ವಚ್ಛತೆ ಕಾ ಪಾಡಬೇಕು ಅಷ್ಟೇ.
ಹ ಖಂಡಿತ ಬ
ಪರಿಸವ ಪರಿಸರವನ್ನ.
ಹ್ಮ್
ರಕ್ಷಿಸಬೇಕು ಅಂತ ಅನ್ಕೊಂಡಿದಿನ್ ನಾನು.
ಹೌದು ಅದು ಎಲ್ಲರ ಜವಬ್ದಾರಿ.
ಹ್ಮ್ ಒಂದು ದಿನ ನಿನ್ನ
ಹಾಂ
ನಮ್ಮ ಧ್ವನಿ ಕೇಳಿಸುತ್ತಿದಿಯಾ
ಅಂ ಹೇಳು
ಏನೋ ಹೇಳುತ್ತಿದ್ದೆ ಮರ್ತ ಹೋದೆ ನಾನು
ಒಂದು ದಿನ ನಿನ್ನ ಹಳ್ಳಿಗೆ
ಒಂದು ದಿನ ಹಾಂ ಒಂದು ದಿನ ನಿನ್ನ ಹಳ್ಳಿಗೆ ಬರಬೇಕು ಅಂತ ಅನಿಸ್ತಿದೆ ನನಗೆ
ಖಂಡಿತಾ ಬಂದ್ರೆ ನನಗೆ ತುಂಬಾ ಸಂತೋಷ ನಮ್ ಹಳ್ಳಿನೆಲ್ಲಾ ತೋರಿಸತೀನಿ
ಹ್ಮ್ ಹ್ಮ
ಹ್ಮ್
ಬರೋಣ ನನಗೆ ಹಳ್ಳಿಯ ಜೀವನದಲ್ಲಿ ಇರುವುದು ತುಂಬಾ ಇಷ್ಟ
ಹ್ಮ್
ಆದರೆ ಏನ್ ಮಾಡುವುದು. ನಮ್ಮ ಅಪ್ಪ ಮತ್ತೆ ನಮ್ ಅಮ್ಮ
ಹ್ಮ್
ನಾನು ಹುಟ್ಟುವುದಕ್ಕೂ ಮುಂಚೆ ಅವರು ಹಳ್ಳಿಯ ಜನರು ನಗರ ಬಂದು ಜೀವನ ನಡೆಸುತ್ತಿದ್ದಾರೆ ನಾನು ಇಲ್ಲದೆ ಹುಟ್ಟಿ ಬೆಳೆದಿರುವುದು ಹಳ್ಳಿಯ ವಾತಾವರಣ ನನಗೆ ತುಂಬಾ ಇಷ್ಟ ಬಂದಿದ್ದೇನೆ ನಮ್ಮ ಊರಿಗೆ ಈ ಅ ಶಾಲೆಗಳ ರಜೆಗಳು ಸಿಕ್ಕಿದಾಗ ಊರಿಗೆಲ್ಲಾ ಹೋಗಿ ಹಳ್ಳಿಯಲ್ಲೇ ಓದುದು ತಿಂಗಳು ಇದ್ದು ಬರುತ್ತಿದ್ದೆ ಬಿಟ್ಟಿ ಬರುವುದಕ್ಕೆ ಮನಸ್ಸೇ ಬರ್ತಾ ಇರ್ಲಿಲ್ಲ ಆದರೆ ಏನ್ ಮಾಡುವುದು ನಮಗೆ ನಗರ ಜೀವನದಲ್ಲಿ ಇರಲೇಬೇಕು ನಗರಕ್ಕೆ ಬರಲೇಬೇಕು ಹೌದು ಮತ್ತೆ ಹೇಳಿ
ಮತ್ತೆ ನಗರ ಹಳ್ಳಿ ಎರಡು ಚೆನ್ನಾಗಿದೆ ಎರಡಕ್ಕೂ ಅದರದ್ ಅದೇ ಆದ ಇವೆ ವಿಶೇಷಗಳು ನಮ್ಗೆ ಯಾವ್ದಿಷ್ಟನೋ ನಾವ್ ಅದನ್ನ ತಗೊಬೇಕಷ್ಟೆ ಇದು ಒಳ್ಳೇದು ಇದು ಕೆಟ್ಟ್ದು ಅಂತ ಹೇಳಕ್ಕ ಆಗಲ್ಲ
ಹೌದು ಅದೇ ಈ ಹಳ್ಳಿ ನಾವು ಹಳ್ಳಿಯಲ್ಲಿ ಇದ್ದಾರೆ
ಹ್ಮ್
ಹ್ಮ ಹೇಗೆ ಅಂದರೆ ರೈತನಾಗಿ ಕೆಲಸ ಮಾಡಿಕೊಂಡು ಆ ಹಸುಗಳನ್ನ
ಹ್ಮ್
ದನಗಳನ್ನ ಕುರಿಗಳನ್ನ ಮೇಕೆಗಳನ್ನ
ಹ್ಮ್
ನಾವನ್ನು ನಾವು ಅದನ್ನ ಈ ಎಲ್ಲಿ ನಮ್ಮದೇ ತೋಟದ ತೋಟ ಇರುತ್ತೆ ಅಲ್ವಾ ತೋಟಾ ಇಲ್ಲಾಂದ್ರೆ ಗಿಡ ಮರವ ಇರುವ ಜಾಗಕ್ಕೆ ಕರೆದುಕೊಂಡು ಹೋಗಿ
ಹ್ಮ್
ಅವನ್ನ. ಚೆನ್ನಾಗಿ ಅದನ್ನ ಮೇಯ್ಸಿ ಆಮೇಲೆ ಮೇವ್ ಹಾಕ್ಬೇಕು.
ಹ್ಮ್
ಮೇವಾಕಿ ಹಸುಗಳಿಂದ ನಾವು ಹಾಲನ್ನು ಹಿಂಡಿ ಡೈರಿಗೆ ಹಾಕಬೇಕು.
ಹೌದು.
ಈ ಕೆಲ್ಸ ಇರುತ್ತದೆ ಆದರೆ ನಾವು ನಗರಕ್ಕೆ ಬಂದರೆ ತುಂಬ್ ತುಂಬಾ ಹಲವಾರು ಕೆಲ್ಸಗಳ್ ಇರುತ್ತದೆ.
ಹ್ಮ್
ಅದರೆ ಆರೋಗ್ಯ.
ಹ್ಮ್
ನಮಗೆ.
ಹಳ್ಳಿಯಲ್ಲಿ ಸ್ ಹ್ಮ್.
ಹಳ್ಳಿ ಎಲ್ಲಾದರೆ ನಿಮ್ಗೆ ಸಿಗುತ್ತೆ ಏಕೆಂದರೆ ನಗರದ್ ದಲ್ಲಿ ಅದ್ಯೆನೋ ಪಾಕೆಟ್ ಹಾಲಂತೆ. ಅದೇ ನಮ್ಮ ಹಳ್ಳಿಯಲ್ಲಿದ್ದರೆ ನಾವೇ ಇಂಡುಕೊಂಡು ಕುಡಿಯಬಹುದು.
ಹ್ಮ್
ಹೌದು. ನನಗೆ ತುಂಬಾ ಇಷ್ಟ ಮತ್ತೆ ಇನ್ನೊಂದ್ ಹೇಳು ಅಂದ್ರೆ.
ಹ್ಮ್
ಈ ನಗರದಲ್ಲಿ.
ಹ್ಞೂ.
ಕೋಳಿ ಇರುತ್ತೆ ಅಲ್ವಾ.
ಹ್ಮ್
ಅದು ಒಂದು ತಿಂಗಳಿಗೆ ದೊಡ್ಡದಾಗುವುದು ನಿನಗೆ ಬರೀ. ಹತ್ತು ಹದ್ನೈದ್ ದಿನಕ್ಕೆ ದೊಡ್ಡದಾಗುತ್ತೆ.
ಹ್ಮ್
ಅದಕ್ಕೇನೋ ಸೂಜಿ ಕೊಡ್ತಾರಂತೆ. ಅದೇ ನಾವು ಹಳ್ಳಿಯಲ್ಲಿದ್ದರೆ. ನಾಟಿ ಕೋಳಿ. ಹ್ಮ್ ಯಾಕೆಂದ್ರೆ ಕೋಳಿಗಳು ತುಂಬಾ ಮೊಟ್ಟೆ ಇಡುತದೆ ಅಲ್ವಾ.
ಹ್ಮ್
ಒಂದೇ ಸಲ.
ಹ್ಮ್
ಕೋಳಿ ಮೊಟ್ಟೆ ತುಂಬಾ ಇಡ್ತಾ ಇರುತ್ತೆ ಆ ಮೊಟ್ ಟ್ಟೆಗೆ ಅದು ಕಾವು ಕೊಟ್ಟಿ ಮ ಮರಿ ಮಾಡಿ ಮಾಡಿ ಮಾಡಿ ಒಂದೊಂದೆ ದೊಡ್ಡದಾಗುತ್ತಾ ಇರುತ್ತದೆ.
ಹ್ಮ್
ಒಂದೊಂದೇ ಹಿಡಿಕೊಂಡು ಅಲ್ಲೇ ಓಡಾಡ್ತಾ ಇರ್ತಾವೆ ಯಾವ್ದಾರರು ಒಂದು ಹಿಡಿದುಕೊಂಡು.
ಹ್ಮ್
ಕುಗ್ದು ಹಂಗೆ ಮಾಡ್ಕೊಂದ್ ತಿನ್ಬೊದು.
ನನ್ಗೆ ಒಂದು ಡೌಟು.
ಹಾ ಕೇಳಿ.
ಇವಾಗ ಕೋಳಿ ಮೊಟ್ಟೆ ಇಡುತಲ್ವಾ.
ಹೌದು.
ಇವಾಗದು ಮರಿ ಮಾಡ್ಸೋಕ್ ಕೂತ್ಕೊಂಡಿರುತ್ತೆ.
ಹೌದ
ಮೊಟ್ಟೆಯಿಂದ ಈಚೆ ಬಂದ್ ತಕ್ಷಣನೇ
ಹೌದಾ ಹೇಳಿ
ಮರಿಗಳು ಓಡಾಡ್ಬಿಡುತ್ತಾ
ಇಲ್ಲ
ಮತ್ತೆ
ಅವು ಅಲ್ಲೇ ಮಲ್ಕೊಂಡಿರ್ತವೆ
ಹಾ
ಅವು ಕಣ್ಣು ಇನ್ನು ತೆಗೆದುಕೊಂಡಿರುವುದಿಲ್ಲ
ಹ್ಮ್
ಒಂದು ವಾರ ನಂತರ
ಅಲ್ಲಿವರೆಗೂ ಅಮ್ಮ ಎದ್ ಬರದಿಲ್ವಾ
ಇಲ್ಲ ಎದ್ದು ಬರುತ್ತೆ
ಹ್ಮ
ಆದ್ರೆ ಅದನ್ನ ದೂರ ಬರುವುದಿಲ್ಲ ಅದನ್ನ ನೋಡ್ಕೊಂತ ಅಲ್ಲೇ ಓಡಾಡ್ತಾ ಇರುತ್ತೆ
ಹೌದಾ ನಾನ್ ನಮ್ಮ ಮನೇಯಲ್ಲಿ ಕೋಳಿ ಬೆಳೆಸಿದ್ದಾಗ
ಹ್ಮ್
ಮೊಟ್ಟೆ ಇಟ್ಟ್ಮೇಲೆ ನಮ್ಮ್ ಅಜ್ಜಿ ತಗ್ದಾಗ ಆಲ್ರೆಡಿ ಪುಟಾಣಿ ಕೋಳಿಗಳು ಹೊರಗ್ ಬರ್ತಾ ಇರುತ್ತೆ
ಹೌದು
ಹ್ಮ್ ನಾನು ಅದು ಚಿಕ್ಕುದು ಅದು ಎಲ್ಲ ಓಡಾಡ್ಬೇಕಾದ್ರನೆ ನೋಡಿರೋದು ಅದಕ್ಕಿಂತ ಚಿಕ್ಕದಿದ್ದಾಗ ನೋಡಿಲ್ಲ
ಹ್ಮ್ ಅದಕ್ಕಿನ್ನ ಚಿಕ್ಕದ್ದಾಗ ಅದಕ್ಕೆ ರೆಕ್ಕೆಗಳು ಏನು ಇರುವುದಿಲ್ಲ
ಹ್ಮ್
ಹ್ಮ್ ಬರಿ ಮಾಂಸ ಇರುತ್ತೆ ಅಲ್ವಾ ದು ಇರುತ್ತೆ ಆಮೇಲೆ ಒಂದು ವಾರಕ್ಕೆ ಪುಕ್ಕ ಕೋಳಿಗೆ
ಹ್ಮ್
ಎಲ್ಲ ಬರುತ್ತೆ ಅದು ನಡೆಯುತ್ತೆ ಒಂದು ಎರಡು ವಾರ ನಂತರ
ಹ್ಮ್ ಅದೆಷ್ಟು ಚಿಕ್ಕದಾಗಿರುತ್ತೆ ಕ್ಯೂಟ್ ಆಗಿ
ಹೌದು
ಹ್ಮ್
ಮತ್ತೆ ನಿಮ್ಮೊಂದಿಗೆ ಮಾತನಾಡಿರುವುದಕ್ಕೆ ನನಗೆ ತುಂಬಾ ಸಂತೋಷವಾಯ್ತು.
ನನ್ಗು ಗೂಡ
ಧನ್ಯವಾದಗಳು
ಧನ್ಯವಾದಗಳು